ಹಲೋ ನಮಸ್ತೆ ಹಲೋ ಹಲೋ ಹಲೋ ಹಲೋ ಹಲೋ ನಿಮ ಕೇಳಿಸತಿಲ್ವಾ ಹಾ ಕೇಳಿಸತಾ ಇದ್ದೆ ನಿಮ್ ಕೇಳಿಸತಿಲ್ವಾ. ಏನ್ ನಿಮ್ಮ್ ಹೆಸರು ಏನ್ ನಿನ್ನ ಹೆಸರು. ನಿಮ್ಮ್ ಹೆಸರು ಏನು.
ನಮ್ ಹೆಸರು ಪೂಜಾ.
ಹೌದಾ ಯಾ ಪೂಜಾ ಏನ್ ಮಾಡ್ತಿದೀರಾ ಪೂಜಾ.
ನಾ ಊಟಾ ಮಾಡ್ತಿದ್ದೀವಿ.
ಹೌದಾ ಹೌದಾ ಏನ್ ಊಟ. ನಾನು ಊಟ ಮಾಡ್ ಆಯ್ತು ನಂದು ಸುಮ್ನೆ ವಾಕ್ ಮಾಡ್ತ. ತಾ ಇದ್ದೀನಿ. ಓಡಾಡ್ತಾ ಇದ್ದೀನಿ. ಹೌದು.
ಹ್ಮ್.
ಮತ್ತೆ ಪೂಜಾ ಅವರೆ ಏನ್ ಸಮಾಚಾರ ಇವತ್ತಿನ ದಿನ ಚರಿತ್ರೆ ಹೇಗಿತ್ತು. ಇವತ್ತಿನ ದಿನಚರಿತ್ರೆ ಹೇಗಿತ್ತು. ಅಲೋ.
ನಿಮ್ಮಹ ದಿನ ಚರಿತ್ರೆ ನಿಮ್ಮದು.
ಹೇಗಿತ್ತು ನಮ್ದು. ಚೆನ್ನಾಗಿತ್ತು ಚೆನ್ನಾಗಿತ್ತು ಇವತ್ತು. ಇವತ್ತಿನ ದಿನ ಚರಿತ್ರೆ ಚೆನ್ನಾಗಿತ್ತು ನಂದು. ನೀವ ಒಂದ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ ಸ್ವಲ್ಪ ನೀಟಾಗಿಿ ಮಾತಾಡಿ. ನಾನಾ ಇವತ್ತು ಬೆಳಿಗ್ಗೆ ಎದ್ದು. ಮೇ ಆ ಕೆಸ ಸ್ನಾನ ಮಾಡ್ಕೊಂಡು ಹಲ್ಲ ಉಜ್ಜಿ. ಹಲ್ಲುಜ್ಜಿ ಸ್ನಾನ ಮಾಡ್ಕೊಂಡು ಮತ್ತೆ. ಹ್ಮ್ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಮತ್ತೆ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟ. ಕೊಟ್ಟಿರೋ ಅದನ್ನ ತಿಂದು ಮತ್ತೆ. ಬಿಟ್ಟು ಕೂತ್ಕೊಂಡಿದ್ದೀವಿ.
ಹ್ಮ.
ಮತ್ತೆ.
ಹೌದಾ.
ಎಲ್ಲ ಬಿ . ಹಾ ಹಾ ಹೇಳಿ. ಹೌದು ಚೆನ್ನಾಗಿದೆ. ನಿಮ್ದ್ ಹೇಗಿದೆ ಆರೋಗ್ಯ. ನಿಮ್ಮ ಆರೋಗ್ಯ ಹೇಗಿದೆ.
ಹಾ.
ಚೆನ್ನಾಗಿದ್ದೇನಾ ಹೌದಾ. ಮತ್ತೆ. ನೀವು ತುಂಬಾ ಶಾಂತವಾಗಿ ಮಾತಾಡ್ತೀರಾ ನೋಡಿ.
ಹಾಗೇನಿಲ್ಲ.
ಹಲೋ.
ಹಲೋ
ನಾನು ಮೊಬೈಲ್ ನೋಡ್ತಿದ್ದೆ ಏನು ವಿಶೇಷ ಇರ್ಲಿಲ್ವಾ. ನಾನು ಸುಮ್ನೆ ಹಾಡು ಕೇಳ್ಕೊಂಡು ಕಿಟಕಿಯ ಪಕ್ಕ ಕೂತಿದ್ದೆ ಮತ್ತೆ. ಅದಕೆ ನನಗೆ ನೆನಪಾಯ್ತು ಕರೆ ಮಾಡ್ಬೇಕು ಮಾತಾಡ್ಬೇಕು ಯಾರಿಗಾದ್ರು ಅಂತ. ಮತ್ತೆ. ಹೇಳಿ. ಹೌದಾ ಮತ್ತೆ ಹೇಗಿದೆ. ಇವತ್ತಿನ ದಿನ ಚರಿತ್ರೆ ಹೇಗಿತ್ತು ನಿಮ್ದು
ನ ಅೆ ಮಾಮೂಲಿ
ಹ್ಮ ಹೌದಾ ನಮ್ದು ಮಾಮೂಲಿ ಹಾಗಗ್ಗೆ ಹ್ಮ
ಹೌದು
ಹ್ಮ ಎಲ್ಲ ಇದ ಮತ್ತೆ ಹೇಳಿ ಯಾವ್ ತರದ ಹಾಡುಗಳು ಇಷ್ಟ ನಿಮ್ಗೆ
ನಮಗೆ ಎಲ್ಲಾ ಸ ಹಾಡುಗಳನು ಇಷ್ಟ
ಹೌದಾ ಎಲ್ಲಾ ಅಂತಂದ್ರೆ ಯಾವ ತರದ ಹಾಡುಗಳು
ಮೃದುವಾದ ಧ್ವನಿಯಲ್ಲಿ ಸಾಂಗ್ಸ್ ಹ ಎಲ್ಲ ಇಷ್ಟ
ಹಾ ಮೃದುವಾದ ಹಾಡು ರಾತ್ರಿ ಸಮಯದಲ್ಲಿ ಕೇಳೋಕೆ ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ಹಾಡು ಕೇಳುವ ಅನುಭವ ಬೇರೆನೇ ಇರುತ್ತೆ ಅಲ್ವಾ
ಹ್ಮ
ಮತ್ತೆ ನೀವ್ ಏನ್ ಕೆಲ್ಸ ಮಾಡತೀರಾ ನೀವ್ ಕೆಲ್ಸ ಮಾಡ್ತೀರಾ ಅವರ ಹೌದಾ ಮತ್ತೆ ಹೇಳಿ
ಮತ್ತೆ ಹೇಳ್ಬೇಕು
ಹ ನೀವು ನಾನು ಓದ್ತಿದ್ದೀನಿ ಮತ್ತೆ ಇವಾಗ ಪರೀಕ್ಷಾ ಹತ್ತ ಹತ್ರ ಬರ್ತಿದೆ ಎಲ್ಲಾ ಪರೀಕ್ಷೆ ಹತ್ರ ಬಂದಾಗ ಮಾತ್ರ ಹೋದ ಮನ್ಸ ಬರುತ್ತೆ ನಂಗೆ ಇಲ್ಲ ಅಂದ್ರೆ ಬರೋದೇ ಇಲ್ಲ
ಹ್ಮ
ನಂತರ ಒಂದು ದಿನ ದಿನ ನಂತರ ಒಂದು ದಿನ ಎಲ್ಲಾ ಪಾಠ ಮುಗಸೋ ಪ್ಲಾನ್ ಮಾಡ್ತೀನಿ ಆದ್ರೆ ಅರ್ಧ ಗಂಟೆ ಓದಿದ್ಮೇಲೆ ಮತ್ತೆ ಮೊಬೈಲ್ ಕೈಗೆ ಬರುತ್ತೆ ಮತ್ತೆ ಅದೇ ನೀವು ರಾತ್ರಿ ಜಾಗರಣೆ
ನಾವು ಅಷ್ಟೇ
ನೀವ್ ರಾತ್ರಿ ಜಾಗರಣೆ ಮಾಡ್ ನೀವು ರಾತ್ರಿ ಜಾಗರಣೆ ಮಾಡುವರಾ
ಹೌದು ಹೌದು ಹೌದು ಹೌದು
ಹೌದಾ
ಹ್ಮ್
ಹ್ಮ ಮತ್ತೆ
ಮತ್ತೆ ಇಳ್ಬೇಕು ನಿಮಗೆ
ಏನ್ ಹಾ ಹೇಳಿವ ಕೇಳಿಸತಾ ಇಲ್ವಾ
ಹಾ ಕೇಳ್ಸ್ತಾ ಇದೆ ಕೇೇಳಸ್ತಾ ಇದೆ
ಹ್ಮ್ ಹೇಳಿ ಏನ್ ಸಮಾಚಾರ ಮತ್ತೆ
ನೀವ ಹೇಳ್ಬೇಕು
ನೀವ ಹೇಳಿ ನಾವವು ಕೇಳ್ತೀವಿ ನೀವ್ ಹೇಳ್ಬೇಕು ನಾವ್ ಕೇಳ್ತೀವಿ
ಹ್ಮ್ ನಿಮಗೆ ಅಡ್ಗೆ ಮಾಡಕ್ ಬರುತ್ತಾ
ಹಾ ಅಡ್ಗೆ ಮಾರಕ್ ಬರತ್ತೆ ನಿಮಗ್ ಬರಲ್ ಅಲ್ವಾ ನಾ ಹಾ ಅಡ್ಗೆ ಮಾಡಕ್ ಬರತ್ತೆ ನಿಮ್ ಅಡ್ಗೆ ಮಾಡಕ್ ಬರಲ್ಲ
ಬರತ್ತೆ ಬರತ್ತೆ ನಮ್ಗು ನಾವ್ ಎಲ್ಲಾ ತರದಡ್ದನೋ ನಾವ ಎಲ್ಲಾ ತರ ಅಡ್ಗೆನು ಮಾಡ್ತೀವಿ
ಹೌದಾ ಮತ್ತೆ
ಹ್ಮ್ ಏನ್ ಅಡ್ಗೆ ಇಷ್ಟ
ನಂಗೆ ಹೋಳಿಗೆ ಬರುತ್ತೆ ಮಾಡ ಮತ್ತೆ ಮತ್ತೆ ಏ ನಂಗೆ ಹೋಳ್ಗೆ ಬರುತ್ತೆ ಮತ್ತೆ ಸೀರಾ ಬರುತ್ತೆ ಉಪ್ಪಿಟ್ಟ ಬರುತ್ತೆ ಅವ್ಲಕ್ಕಿ ಮಾಡಕ್ ಬರುತ್ತೆ ಮತ್ತೆ ಅನ್ನ ಮಾಡಕ್ ಬರುತ್ತೆ ಸಾರ ಮಾಡಕ್ ಬರ್ತ್ತೆ ರಸ ಮಾಡಕ್ ಬರತ್ತೆ ಸೀರಾ ಅಂದ್ರೆ ಇವಾಗ ನೀವ್ ಏನ್ನ್ಂತೀರ ಅದಿಕ್ಕೆ ಮೋಟಿವೇಶನ್ ಕೇಸರಿ ಭಾತ್ ಹ ಕೀರ ಅಂದ್ರೆ ಹಾ ಕೀರಾ ಅಂದ್ರೆ ಕೇಸರಿ ಭಾತ್
ಹ್ಮ್
ಮತ್ತೆ ನೀವು ರಾತ್ರಿ ಜಾಗರಣೆ ಮಾಡ್ತೀರಾ ಓದುವಾಗ
ಹೌದು ಹೌದು ಮಾಡ್ತೀವಿ ಎ ಪರೀಕ್ಷೆ ಮರು ದಿನ ಮಾಡ್ತೀವಿ
ರಾತ್ರಿ ಶಾಂತಿ ಇರುತ್ತೆ ಅಲ್ವಾ ಅದು ಗಮನ ಹೆಚ್ಚಾಗುತ್ತೆ ಹಓದಕ್ಕೆ ಮ ತ್ತೆ
ಮತ್ತೆ ಇರ್ಬೇಕು
ನನಗೂ ಹಾಗೆ ಆದ್ರೆ ಬೆಳಿಗ್ಗೆ ಎದ್ದೋಳದು ದೊಡ್ಡ ಕೆಲ್ಸ ಅಲ್ರಾಮ್ ಐದು ಬಾರಿ ನಿಲ್ಸ
ನಿಮ್ಗೆ ರಾತ್ರಿ ಆಡ್ ಕೇಳ್ಒ ಅಭ್ಯಾಸ ಇದಯಾ
ಹಾ ರಾತ್ರಿ ಆಡು ಕೇಳುವ ಅಭ್ಯಾಸ ಇದೆ ನಾನು ನೈಟ್ ನನ್ಗೆ ಬೋರ್ ಆದಾಗ ಅ್ತಾ ಇರ್ಲಿಲ್ಲ ನೀ ನಾನು ಹಾಡೆೇ ಕೇಳ್ತೀನಿ
ಹ್ಮ್
ಹ್ಮ್
ಹ್ಮ್ ನೀವು ಪ್ರವಾಸ ಹೋಗಿಲ್ವಾ ಯಾರ್ ಜೊತೆ ನೂ
ಹೋಗಿದ್ದೀನಿ ಪ್ರವಾಸ ಹೋಗಿದ್ದೀನಿ ಸ್ನೇಹಿತರ ಜೊತೆ ಚೆನ್ನಾಗಿತ್ತು ಪ್ರವಾಸ ಗೊತ್ತಾ
ಹ್ಮ್
ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ನಾವು ಚಿಕ್ಕಮಂಗ್ಳೂರ್ಕ್ ಹೋಗಿದ್ವಿ ಚಿಕ್ಕಮಂಗ್ಳೂರ್ಕ್ ಹೋಗಿದ್ವಿ ಅಲ್ಲಿ ಎಷ್ಟ ಚೆನ್ನಾಗಿತ್ತು ಗತ್ತಾ
ಹಾ
ಏನ್ ಹೇಳ್ಬೇಕು ಎಷ್ಟ್ ಹೇಳಿದ್ರು ಸಾಕಾಗಲ್ಲ ನೀವು್ ಒಂದ್ಸರಿ ಹೋಗ್ ಬನ್ನಿ ಚಿಕ್ಕಮಂಗಳರ್ ನಿಮ್ಗ್ ಗೊತ್ತ ಆಗುತ್ತೆ
ನಿಮ್ ಜೊತೆನೆ ಬರ್ತೀವಿ ಕರೀರಿ ನನ್ನು
ಅದೇ ಹೆಂಗೆ ನೀವು ನೀವು ನೀವಿರೋದು ಕೇರಳ ಅಲ್ಲಿ ನಾನಿರೋದು ಬೆಂಗ್ಗಳೂರಲ್ಲಿ ಮತ್ತೆ ತುಂಬಾ ಮತ್ತೆ ನೀವ ಕೇಳ ಹೌದಾ ಹಂಗೆ ಹೆಂಗ ಬರ್ತೀರಾ ನಾ ಸರ್ದ್ರಿ
ಬರ್ತೀವಿ ನಾವೆಲ್ಲಾ ನೀವು ಕರೀರಿ
ನೀವು ಯಾರು ಅಂತಾನೆ ಗೊತ್ತಿಲ್ಲ ಅದು ಹೆಂಗ್ ಬರ್ತೀರಾ
ಎಂತ ಮಾಡಿದಾರಲ್ವಾ
ಹೂ ಹೂ ಚಿಕ್ಕ ಮಾಡಿದಾರ ನಂಗ ಗೊತ್ತಿಲ್ಲಪ್ಪಾ
ಹೌದು ಕರ್ನಾಟಕದಲ್ಲೆಲ್ಲಾ ಮಾಡೋ ಮಾಡಿದಾರೆಲ್ವಾ
ಹೌಿಲ್ಲಪ್ಪಾ ನೀವು ಹೇಳಿದ್ಮೇಲೆನೆ ಗೊತ್ತಾಯ್ತು ನೆಕ್ಸ್ಟ್
ನೀವು ಕರ್ನಾಟಕದಲ್ಲಿಇದಿದ್ದು ಅದು ಗೊತ್ತಿಲ್ಲ ಅಂದ್ರೆ ಹಿಂಗೇರಿ
ಇಲ್ಲ ರೀ ನಾನು ಓದದ್ರಲ್ಲಿ ತುಂಬಾ ಬಸಿ ಇರ್ತೀನಿ ನನ್ಗೆ ಏನು ಗೊತ್ತಾಗಲ್ಲ ನಾನ ಏನು
ನೀವ್ ಆಚೆನೆ ಹೋಗೋ ನೀವ್ ಆಚೆ ಹೋಗೋದೇ ಇಲ್ವಾ
ಆಚೆ ಹೋಗೋದೆ ಇಲ್ಲ ನಾನು ಓದೋದಾಯ್ತು ನಂದಾಯ್ತು ವಸತಿ ಆಯ್ತು ಶಾಲೆ ಆಯ್ತು ಹೂ
ಹೌದಾ
ಕಾಲೇಜ ಆಯ್ತು ಹೌದು
ಹೂ
ಮತ್ತೆ
ಮತ್ತೆ ಕೇಳ್ಬೇಕು ಹೂ
ಮತ್ತೆ ಹೇಳಿ
ಹೇಳಿ ಕೇಳಣ
ಏನು ಮತ್ತೆ ಏನ್ ಸಮಾಚಾರ
ಹೂ
ಮತ್ತ ಏನು ಸಮಾಚಾರ ಏನು ಅಂತ
ಏನ್ರ್ಬೇಕು ನೀವೇ
ನಮ್ದು ಏನಿಲ್ಲ ನೋಡಿ ಇದೀವಿ ಸುಮ್ನೆ
ಹಾ
ಮತ್ತೆ ನಿಮ್ಗೆ ನೀವೆಲ್ಲಲ್ಲ ಹೋಗಿದ್ರಿ ಪ್ರವಾಸಕ್ಕೆ ತುಂಬಾ ಧನ್ಯವಾದಗಳು ನಿಮ್ಮ ನಿಮ್ಮ ಜೊತೆ ಮಾತಾಡಿ ತುಂಬಾ ಸಂತೋಷ ಇವಾಯ್ತು ಮತ್ತೆ ಕರೆ ಮಾಡ್ತೀನಿ ಸಮಯ ಸಿಕ್ಕಾಗಲ್ಲ ಕರೆ ಮಾಡ್ತೀನಿ ಸರಿ ನಾ ಧನ್ಯವಾದಗಳು